ಹಲೋ.
ಕೇಸ್ತಾದೆಬ್ರೋ ಮಾತಾಡ್ತಾ ಇರೋಾದು.
ಹಾ ಕೇಳಿಸತಾ ಇದೆ ಏನ್ ಮಾಡ್ತಾಿದೀಾ.
ಏನಿಲ್ಲ ಬ್ರೋ ಸುಮ್ನೆ ಕುಂತಿದ್ವಿ ನೀವು.
ನಾವು ಹಾಗೆ ಅಂಗ್ಡಿ ಅಂಗಡಿ ಹತ್ರ ಬಂದ್ ಕುೂತ್ಕೊಂಡಿದ್ದೀವಿ ಟಿ ಆಯ್ತಾ.
ಹಾ ಆಯ್ತು ಬ್ರೋ ನಿಮ್ದು.
ನಮ್ದು ಜಸ್ಟ್ ಆಯ್ತು. ಮತ್ತೆ ಏನು ಎಜುಕೇಶನ್ ಮಾಡ್ತಾ ಇರೋದ ನೀವು್ ಏನ್ ಮಾಡ್ತಾರೋದು.
ನಾವ ಬ್ರೋ.
ಹ್ಮ್-
ಹಾ ಎಜುಕೇಶನ್ ಮಾಡ್ತ.
ಹೌದಾ ಏನ್ ಎಜುಕೇಶನ್ ಮಾಡ್ತಾ ಇರೋದು. ನಮ್ದು ವರ್ಕ್ ಮಾಡ್ತೀವಿ ನಾವು. ಡಿಗ್ರಿ ಮಾಡ್ತಿದ್ದೀರಾ. ನಾವು ಸೊಸೈಟಿ ಸಿಇಒ ಇದ್ದೀವಿ. ನಾನು ಸೊಸೈಟಿ ಸಿಇಒ ಆಗಿದ್ದೀನಿ ಹಾ.
ಹ್ಮ್ ಹ್ಮ್
ಮತ್ತೆ ಯಾವ್ ಉರ್ರಿ ತಮ್ದು ಎಲ್ಲಾರು ಆರಾಮದಾರೆ. ನಿಮ್ಮರಾರ್ ನಿಮ್ದ ಯಾವ್ ಊರು ಅಂದೆ
ನಮ್ದು ರಾಯಚೂರು ಬ್ರೋ.
ಹೌದಾ.
ಹಾ ಹಾ ಎಲ್ಲಾ ಆರಾಮದಿವ್ ಬ್ರೋ ನಿಮ್ಮ್ ಮನೇಲಿ ಬ್ರೋ
ನಮ್ಮ್ ಮನೆಲ್ ಎಲ್ರು ಆರಾಮಾಗಿದ್ದಾರೆ. ಮತ್ತೆ ಫ್ರೆಂಡ್ಸ್ ಆದರು ಎಲ್ಲಾದ್ರೂ ಟ್ರಿಪ್ ಪ್ಲಾನ್ ಮಾಡ ಮಾಡಿದಿರ.
ಫ್ರೆಂಡ್ಸ್ ಜೊತೆ ಮಾಡಿ ಹೋಗ್ಬೇಕಂತ ಅನ್ಕೊಂಡಿದೀವಿ.
ಹೌದಾ ಯಾವ್ ಕಡೆ ಹೋಗ್ಬೇಕಂತ ಪ್ಲಾನ್ ಮಾಡಿದಿರಾ
ಈ ಕಡೆ ಆ ಕಡೆ ಚಿಕ್ಕಮಗ್ಳುರು ಹೊ ಹೋಗಬೋಗಂತ ಮಾಡಿದಿವ್ ಬ್ರೋ.
ಹಾ ಹೌದಾ ಆ ಕಡೆ ಎಲ್ಲಾ ಸಕ್ಕತ್ತಾಗಿದೆ ಪ್ಲೇಸ್ ಹೋಗೋಕ್ಕಡ್ಡಿಲ್ಲ ಚೆನ್ನಾಗಿರತ್ತೆ.
ಅದೇ ಬ್ರೋ ಯಾವ ಚೆನ್ನಾಗಿದೆ ಬ್ರೋ ಪ್ಲೇಸ್ ಕಡೆ.
ಅದು ಶಿವಂದು ಇದು ಇದೆಯಲಾ
ಇದು ಯಾವ್ ನಂದಿ ನಂದಿ ಹಿಲ್ಸ.
ನಂದಿ ಹಿಲ್ಸಲ್ಲ ಅದು
ಆದಿಯೋಗಿ ಮೂರ್ತಿಲ್ಲಿ ಚಿಕ್ಕಬಳ್ಳಾಪುರನ್
ಚಿಕ್ಕಬಳ್ಳಾಪುರ ಆದಿಯೋಗಿ ಚಿಕ್ಕಬಳ್ಳಾಪುರ ಹೌದು. ಹ್ಮ್ ಆದು ನೈಟ್ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಹೋಗ್ಬೇಕು ಅಲ್ಲಿ. ಯಾವತರ ಆ ವ್ಯೂ ಆ ವ್ಯೂ ನೋಡಿದ್ರೆ ಸ್
ಅಂದ್ರೆ ಅ ಅವ್ನ್ಗ
ಆ ಲೈಟಿಂಗ್ ನೋಡೋಕ ಫಸ್ಟ್ ಕ್ಲಾಸ್ ಇರತ್ತೆ ಅದು.
ಅಂದ್ರೆ ನೀವ್ ಹೋಗಿದ್ದಲ್ಲ ಬ್ರೋ.
ಹಾ ಹೋಗಿದ್ದೀವಿ ಲಾಸ್ಟ್ ಟೈಮ್ ಕೊಟ್ಟಿದ್ರಗೆ ಹೋದಾಗ ಅಲ್ಲಿ ಹೋಗ್ ಬಂದಿದಿವಿ. ಏನ ಅಂ ಹಾ ಅ ಎಂಟ್ರೆನ್ಸ್ ಫೀಸ್ ಇದೆ ಕಡಿಮೆ ಇದೆ ಅಂದ್ರೆ ನಾನು ಎಷ್ಟ್ ಅಂತ ಕೇಳಿರ್ಲಿಲ್ಲ ನನ್ ಫ್ರೆಂಡ್ಸೆ ಅಂದ್ರೆ ನಾವೆಲ್ಲ ಟ್ರಿಪ್ಗ್ ಹೋಗ್ಬೇಕಂದ್ರೆ ಏನ್ ಮಾಡ್ತೀವಿ ಎಲ್ರು ಸ್ಟಾರ್ಟಿಂಗ್ ಅಲ್ಲೇ ಎರೆಡೆರಡ್ ಸಾವ್ರ ಒಬ್ಬನ್ ಹತ್ರ ಕೊಟ್ಬಿಟ್ಟಿದಿವಿ. ಪೂರಾ ಪ್ರತಿಯೊಂದು ಖರ್ಚು ಎಲ್ಲಾನೂ ಅವ್ನೆ ನೋಡೋದು. ಹಾ ಆಮೇಲೆ ಟೋಟಲ್ ಲೆಕ್ಕ ಮಾಡೋದು ಆಮೇಲ್ ಅಂದ್ರೆ ಅವನ್ ನಮ್ಮ ಅಮೌಂಟ್ ನಮಗ್ ಕೊಡೋದು. ಇಲ್ಲ ಅಂದ್ರೆ ಕೈಲಿಂದ ಹಾಕೋದಾದ್ರೆ ಮತ್ತೆ ಎಸ್ಟ್ ಎಸ್ಟ್ ಬರುತ್ತೆ ಒಬೊಬ್ರಿಗೆ. ಡಿವೈಡ್ ಮಾಡ್ ನಾವೆಲ್ಲ ಹೋಗುದಾದ್ರೆ ಸ್ವಲ್ಪ ಜನ ಹೋಗೋದಲ್ಲ ಒಂದ್ ಹದ್ನೈದ್ ಇಪ್ಪತ್ ಜನನೆ ಸೇರಿ ಹೋಗ್ತೀವಿ.
ಹಾ ಒಬ್ರು.
ನಮ್ದು ಊರಲ್ಲಿ ಒಂದು ಸಂಡೇ ಬಾಯ್ಸ್ ಅಂತ ನಮ್ದು ಟೀಮ್ ಇದೆ.
ಸಂಡೆ ಬಾಯ್ಸ್ ಅಂತ
ನಾವು ಎವ್ರಿ ಸಂಡೇನು ಏನ್ ತಪ್ಸಿದ್ರೂ ಚಿಕನ್ ಮಾಡದ್ ತಪ್ಸಲ್ಲ.
ಹ ಹ ಹು ಬ್ರೊ.
ಹ್ಮ್ ಹಂಗಾಗಿ ಊರಲ್ಲೆಲ್ಲಾ ನಮ್ಗೆ ಸಂಡೆ ಬಾಯ್ಸ್ ಅಂತ ನೇಮ್ ಕೊಟ್ಟುಬಿಟ್ಟಿದ್ದಾರೆ.
ಹಾ ಎಷ್ಟು ಜನ ಇದಿರಿ ಬ್ರೊ ಫ್ರೆಂಡ್ಸ್.
ನಾವು ಸೀನಿಯರ್ ಸಂಡೇ ಬಾಯ್ಸ್ ಅಲ್ಲಿ ಹತ್ತು ಜನ ಇದ್ದೀವಿ.
ಹ್ಮ್
ಕ್ರಿಯೇಟ್ ಮಾಡಿರೋ ಗ್ರೂಪ್ ಅದು ನಮ್ಮನ್ನ ನೋಡಕೊಂಡು ನಮ ಕಿಂತ ಜೂನಿಯರ್ಸ್ ಇದಾರೆ ಅವರು ಒಂದು ಹದಿನೈದು ಜನ ಇದಾರೆ. ಟೋಟಲ್ ನಮ ಸಂಡೆ ಬಾಯ್ಸಹತಿಂದ ಇ ಪ್ಪತ್ತೈದ್ ಜನ ಇದಿವಿ ಏನಾದ್ರು ಫಂಕ್ಷನ್ ಆದು ಮಾಡೋದಿದ್ರೆ ಫಂಕ್ಷನ್ ಇನ್ನೇನ್ ಸಕತ್ತಾಗಿ ಮಾಡ್ತತಿವಿ ನಾವ್ ಗಣಪತಿ ಹಬ್ಬದಲ್ಲೆಲ್ಲಾ. ತ್ರೀ ಡೇಸ್ ಫಂಕ್ಷನ್ ಇಟ್ಕೊಂಡಿರ್ತೇವಿ ಸ್ಕೂಲ್ ಹುಡ್ಗೂರ್ನ ಕಾಲೇಜ್ ಹುಡ್ಗೂರ್ನ ಎಲ್ಲರನ್ನ ಕರೆಸಿ ಸ್ಟೇಜ್ ಮೇಲೆ ಹಾಕಿಸಿ ಸ್ಟೇಜ್ಲಿ ಡಾನ್ಸ್ ಮಾಡೋದು ಅಥವಾ ರಂಗೋಲಿ ಸ್ಪರ್ಧೆ ಈ ತರ ಏನಾದ್ರು ಒಂದು ವಟ್ ತ್ರೀ ಡೇಸ್. ಈಥರ ಫಂಕ್ಷನ್ ಎಲ್ಲ ಮಾಡ್ತಿರ್ತೀವಿ. ಹ್ಮ್ ಮನ್ನೆ ಇದಕ್ ಹೋಗಿದ್ವಿ ನಾವು ಟ್ರಿಪ್ಗೆ ಎ ಇವು ಮೂರ್ ಹನುಮಪ್ಪನ್ ನೋಡ್ಬಕು ಅದು ಅದಿಕ್ ಮಾಸದಲ್ಲಿ ಅಂತ ಇದೆಯಲ್ಲಾ. ನಿಮ್ ಕಡೆ ಏನೋ ಗೊತ್ತಿದೆಲ್ವಾ ಗೊತ್ತಿಲ್ಲ ಅದು ಒಂದ ಹ ಮೂರು ಹನುಮಪ್ಪನ ಫೇಮಸ್ ಇದಾವ ಇಲ್ಲಿ ಅದಿಕ್ ಮಾಸದಲ್ಲಿ ಮಾತ್ರ. ಹೋಗೋ ಹೋದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಅದು ಏನು ಬೆಳಿಗ್ಗೆ ಸೂರ್ಯ ಹುಟ್ಟಿ ತಕ್ಕ ಹಾ ಸೂರ್ಯ ಮುಣುಗೋದ್ರೊಳಗೆ ಮೂರು ಪ್ಲೇಸ್ ಅಡ್ಯಾಡ್ಕೊಂಡ್ ನೋಡ್ಕೊಂಡ್ ಬರ್ಬೇಕ. ಮೂರು ಬೇರೆ ಬೇರೆ ಡಿಸ್ಟ್ರಿಕ್ ಒಳಗೆ ಇರ ಮೂರು ಬೇರೆ ಬೇರೆ ಡಿಸ್ಟ್ರಿಕ್ಟ ಇದವೆ ನಮ್ಮೂ ರಿಂದ ಹೋಗಿ ಬರೋಕೆ ಒಂದು ಮೂರವರ್ ನೂರು ಕಿಲೋಮೀಟರ್ ಆಗತ್ತೆ ಅದಕ್ಕೆ ಅಪ್ ಅಂಡ್ ಡೌನ್ಸ್ ಇದು.
ಯಾವ ಡಿಸ್ಟ್ರಿಕ್ ಅಲ್ಲಿದೆ ಬ್ರೊ.
ಒಂದು ಹಾವೇರಿ ಡಿಸ್ಟ್ರಿಕ್ ಇದೆ ಒಂದು ಶಿವಮೊಗ್ಗ ಇದೆ.
ಹ್ಮ್
ಇನ್ನೊಂದು ಸಾತೇನಹಳ್ಳಿ ಅಂತ ಅದೊಂದು ಯಾವದೋ ಡಿಸ್ಟ್ರಿಕ್ ಅಲ್ಲಿ ಇದೆ ಮೂರು ಸಪ್ರೇಟ್ ಡಿಸ್ಟ ಡಿಸ್ಟ್ರಿಕ್ ನಲ್ಲಿ ಇದಾವೆ.
ಬಟ್ ಆದ್ರೆ ಹೋಗಕ್ ಆಗಲ್ಲ ಬ್ರೊ. ಟೈಮ್ ಎ ಕವರಾಗಲ್ಲಲ್ಲ ಬ್ರೊ ಅ
ಕ ಕವರ್ ಆಗತ್ತೆ ನಾವು ಹೋಗ್ ಬಂದೀದಿವಲ್ಲಾ.
ನೀವ ಹೋಗಿದೀರಾ.
ಹಾ ನಾವು ಮೊನ್ನೆ ಹೋದ್ ತಿಂಗಳದಲ್ಲಿ ಹೋಗಿ ಬಂದಿದೀವಿ.
ಹ್ಮ ಬ್ರೊ.
ಹ್ಮ್ ನಾವ ಅಪ್ಪೆಂಡವನ್ ಹೋಗಿ ಅಲ್ಲೇ ಮುಂದೆ ಉಕ್ಕಡ್ ಗಾತ್ರಿ ಅಂತ ಇದೆ ಅದೊಂದ ಪ್ಲೇಸ್ ವಿಸಿಟ್ ಮಾಡ್ಕೊಂಡು.
ಹಾ
ಹಾ ಬಂದ್ವಿ ಮೂರ್ವರ್ ನೂರ್ ಕಿಲೋಮೀಟರ್ ಆಯ್ತು ಬಸ್ ಮಾಡ್ಕೊಂಡ್ ಹೋಗಿದ್ವಿ. ಎಲ್ಲಾ ನಮ್ ಸಂಡೆ ಬಾಯ್ಸ ಎಲ್ಲ ಸೇರ್ ಇಲ್ಲ ಇದು. ಪ್ರೈವೆಟ್ ಮಿನಿ ಮಿನಿ ಬಸ್. ಇಲ್ಲ ಇಲ್ಲ ಆವಲ್ಲ ಇಪ್ಪತ್ತೈದ್ ಸೀಟಿಂದು ಇದು. ಬೇರೆ ಮಿನಿ ಬಸ್ ಬರತ್ತಲ್ಲ.
ಹಾ ಹಾಂ
ಹೋಗಿ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಎಲ್ಲಾ ಪ್ಲೇಸ್ ವಿಸಿಟ್ ಮಾಡ್ಕೊಂಡ. ಅಂದ್ರೆ ಮೂರು ಅನುಮಕ್ ಪನ ಅವತ್ ಒಂದ್ ದಿನಕ್ಕೆ ನೋಡಿದ್ರೆ ಕಾಸಿ ಹೋಗಿ ಬಂದರು ಅಷ್ಟ.
ಹಾಂ ಬ್ರೊ.
ತುಳು ನಮಗೂ ಗೊತ್ ತಿಲ್ಲ ಬಟ್ ನೋಡ್ಬೇಕ ಅನಿಸ್ತ ಹೋಗಿ ಬಂದ್ವಿ ನಾವು.
ಬ್ರೋ ಇದು ಆದ ಹೇಗಿದೆ ಹೇಗೆ ಬ್ರೋ ಟಮಿಂಗ್ ಹಂಗೆ ಎಷ್ಟ ಗಂಟೆ ತನ ಇರ್ಬೋ ಅಲ್ಲಿ ಸಾಯಂಕ ಕಾಲ ಹೋಗಿ.
ಸಾಯಂಕಾಲ ಅಲ್ಲಿ ನೀವು ಯಾವಾಗ್ ಬೇಕು ಬೆಳಗ್ಯಿಂದಾನು ಹೋಗ್ಬೋದು ಬಟ್ ಅಲ್ಲಿ ಲೈಟ್ ಟಿಂಗ್ ಸ್ಟಾರ್ಟ್ ಆಗೋದು ಆರೂವರೆ ಮೇಲ್ಪಟ್ಟ ಚಲುವಾಗು ತೆ ಒಂದ್ ಎ ಎರಡು ಅವರ್ ಇರುತ್ತೆ ಅದು.
ಹುಂ ಬ್ರೊ.
ಆ ಅದು ಎನ್ ಲೈಟಿಂಗು ಅದ್ರ ಸಾಂಗು ಎಲ್ಲ. ಸಕತ್ ನೋಡಿದ್ರೆ ಮೈಂಡ್ ಫುಲ್ ರಿಫ್ರೆಶ್ ಆಗತ್ತೆ.
ನೈಟೇನ್ ಅಲ್ಲಿ ರೂಮ ಇರ್ತವೇನ ಬ್ರೊ ಷ್ಟೇ ಮಾಡಕ.
ಅಲ್ಲಿ ಸಿಗಲ್ಲ. ಅಲ್ಲಿಂದ ಮತ್ ಮುಂದೆ ಬಂದೇ ರೂಮ್ ಮಾಡ್ಕೋಬೇಕು ಯಾಕಂದ್ರೆ ಅಲ್ಲಿ ಎಲ್ಲ ಪೂರ ಜಂಗಲ್ ಸೆಕ್ಷನ್ ಅದ. ತುಂಬಾ ಕಾಸ್ಟ್ಲಿ ಆಗತ್ತೆ ಅಲ್ಲಿ ಇದಾವೆ ಟ್ರಸ್ಟ್ ವತಿಯಿಂದ ಇದಾವೆ ರೂಮ್ಸ್. ಬಟ್ ಅದ ಕಾಸ್ಟ್ಲಿ ಬಾಳಗತ್ತೆ. ಅಲ್ಲಿಂದ ಒಂದು ಮೂವತ್ ನಲ್ವತ್ ಕಿಲೋಮೀಟರ್ ದೂರ ಬಂದ್ಮೇಲೆ ಸಿಗತ್ತೆ.
ಹೌದಾ.
ಹ್ಮ್ ನಾವ್ಂದ್ರೆ ಆ ಪ್ಲೇಸ್ ನೋಡ್ಕೊಂಡು ಸದಾ ಅಲ್ಲಿಂದ ಮೈಸೂರ್ ಹೋಗಬಿಟ್ವಿ.
ಮೈಸೂರಾ.
ನೈಟ್ ಪೂರ ಜರ್ನಿ ಅಲ್ಲಿ ಮೈಸೂರ